ಸರಾಮ
ಸರಿ ಅದೇ ಒಂದು ಟ್ಯಾಕ್ಟರ್ ಬೇಕಾಗಿತ್ತು ನನಗ
ಸರ ಯಾವಾದ್ರೀ
ಸರ್ ನಿಮ್ದ ಸರೋಜ ಕ ಶೋರಾಮ್ಲ್ರ
ಹಾ ರೀ ಸರ್
ಅದೇ ಏನ್ ರೇಟ್ ಆದ್ರೀ ಸರೋಜ ಗಾಡಿ
ತರಾ ರೇಟ್ ಫಸ್ಟನ್ ರೇಟಿಗೆ ಈಗಿನ ರೇಟಿಗೆ ಜನಪ ಆಗ್ಯದ್ರೀ
ಹೌದಿ್ರೀ
ಹ ಫಸ್ಟ್ ಇನ್ ರೇಟ್ ಆರು ಮೂವತ್ ಇತ್ರಿ ಬರಿ ಇಂಜಿನ
ಬರೀ ಇಂಜಿನ್ ಆರಂಭವತ್ರಿ
ಹಾ ರೀ
ಈಗ್ರೀ
ಹ
ಆಾರ ಎಪ್ಪತ್ತೈದ್ ನ್ರರಿ
ಹಾ ಅದಪ್ಪತ್ತದು ಪೇಪರ್ ಗೀಪರ್ ರಾಜಿ ನಾವು ಕೊಡಲ್ ಟ್ರಾಲಿ ಅಲ್ಲಿ ನೀವು ಬೇರೆ ಕಡೆ ಮಾಡ್ಸೋ
ಬೇರೆ ಕಡೆಗೆ ಏನ್ರದು
ಸರಿ ಅದಕ್ಕೆೇಟ ಬರ್ತ್ರೀ
ಅದು ಏಗ್ ಬರ್ತರಿ ಎರಡ್ ಲಕ್ಷ ಮನಯಾಗ ಬರ್ತರಿ ಅದು ಟೈರ್ ಅದು ಟ್ರಾಲಿ ಎ ೊಳಗತ್ತಲ್ಲ ಅಂತಂದ್ರೆ ಎರಡ್ ಲಕ್ಷ ಆದ ಬರುತ್ರಿ ಈಗ
ಎರಡ್ ಲಕ್ಷ ಸ ಅದೇ ಲೋನ್ ಮೇಲೆ ಕ್ಯಾಶ್
ನೀವ್ ಹೆಂಗ ಅಂತೀರಿ ಹೆಂಗ ಬರ್ತರಿ ಈಗ ನೀವು ನೀವು ಎಷ್ಟು ಕಟ್ತರಿ ಅಷ್ಟ ಮೇಲ್ ಡಿಪೆಂಡ್ ಆದ್ರಿ ನೀವು ಒಂದ್ ಲಕ್ಷ ಕಟ್ಟಿದರ ಅದು ಎಷ್ಟ್ ಲೋನ್ ಆಗ್ತದ್ ನೋಡ್ಬೇಕ್ರಿ ಅದ ಚೆಕ್ ಮಾಡುವಂತ್ರಿ
ಸರ ಸ್ಟಾರ್ಟಿಂಗ್ ಪ್ರೈಸ್ ಎರಡ್ ಲಕ್ಷ ಏನ್ರಿ ಟ್ರೈಲೀ ದವರ
ಟ್ರಾಲಿಗ ಅಂತು ನೀವ್ ಆ ಕಡೆ ಮೆಕಾನಿಕ್ ಬಲ್ ಮಾಡಸ್ಕೊಬೇಕ್ರಿ ವೆಲ್ಡಿಂಗ್ ಅವರು ವೆಲ್ಡಿಂಗ್ ಹೊಡಿತಾರಲ್ರರಿ ಹ ಅವ್ರ ಬಲಿ ಮಾಡಸ್ಕೋಬೆಕ್ ರಿ ಅದು
ಇ ನಿಮ್ಮ ಸಂರಂಭದಲ್ರೀ ಚಲ ಇದು ಇದೇನನ್ ಇದು ಸ್ವಲ್ಪ ಅದ್ರ ಈ ಒಂದೇ ನಮ್ಮನ ಒಂದೇ ನಮ್ಮನ ಅವ ರಿ
ಈಗ ನೋಡ್ರಿ ನೀವು ಯಾವ ತೋತ್ರಿ ಎಫ್ ಇ ತೋತ್ರಿ ನೀ ಎಕ್ಸ್ ಟಿ ತೋತ್ರಿ ತ್ರಿ ಎಕ್ಸ ಎಮ್ ತೋತೀರ ಈಗ ಅದೇ ಅದೇ ನಾನ್ ಹೇಳಕ ತಿಲ್ರರಿ ಎಫ್ ಇ ತಗೊಂಡ್ರ ಆರ್ ಎಪ್ಪತ್ತಾವ್ರಿ
ಆರ್ ಎಪ್ಪತ್ ರಿ ದೊಡ್ಡ ಗಾಡಿರಿ ಸಣ್ಣ ಗಾಡಿರಿ
ಇದು ಸಣ್ಣ ಗಾಡಿ ರಿ ಇದ
ಅದು ಸ್ಟಾರ್ಟಿಂಗ್ ಏನ್ರಿ ಗಾಡಿ ಅದು
ಹ ಸ್ಟಾರ್ಟಿಂಗ್ ಇದ್ದ್ರರಿ ಎಕ್ಸ್ ಟಿ ತೊಗೊಂಡ್ರ ಮತ್ತ ದೊಡ್ಗಾಡ್ರಿ ಎಕ್ಸ್ಟ್ ಇದಾಗೆ ಪವರ್ ಸ್ಟೇರಿಂಗ್ ಆದ್ರಿ ಮತ್ತೆ ಸಾಧಾರ ಸ್ಟೇರಿಂಗ್ ಆದ್ರಿ
ಎಕ್ಸ ಟ್ರೀ ಎಟ್ ರಿ ಅಮ್ಮೌಂಟ್
ಪವರ್ ಸ್ಟೇರಿಂಗ್ ಒಂದು ನಲ್ವತ್ ಸಾವಿರ ಹೆಚ್ಚು ಆತುದ ರಿ ಹ್ಮ್ ನಲವತ್ತ ಸಾವಿರ ಹೆಚ್ಚು ಆತುದ ಸಾದಾ ಸ್ಟೇರಿಂಗ್ ಇಪ್ಪತ್ ಸಾವಿರ ಕಮ್ಮಿ ಅತ್ರಿ ಮತ ಆದ
ಎಕ್ಸಾ ಟಿ ದಾಗೆ ರಿ
ಹಾ ಎಕ್ಸ್ ಟಿ ದಾಗ ತೊಗೊಂಡ್ರ
ಎಕ್ಸ ಟಿ ದಾಗ ಈಗ ನೀವು ನೀವ ಎದಾಗ ಫೀಲ್ಡ್ ವರ್ಕ್ ಯೂಸ್ ಮಾಡ್ತೀರಿ ಟ್ರಾಲಿ ವರ್ಕ್ಗ ಯೂಸ್ ಮಾಡ್ತರಿ
ಫೀಲ್ಡ್ ವರ್ಕ್ ಗ ಬೇಕ್ ಆಗ್ಯದ ನಮ್ಮ ಹೊಲ ಮನೆಗ ಬೇಗ
ಸರ ನೀವ ಏನ್ ಮಾಡ್ರಿ ಫೀಲ್ಡ್ ವರ್ಕ್ಗದ್ರ ಪವರ್ ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಯಾಕಂತ ಅಂದ್ರ ಹೊಲ್ದಾಗ ಈಗ ಸಾದ ಸ್ಟೇರಿಂಗ ಅಂತಂದ್ರ ನೀವ ಹೈರಾಣ ಆತೀರಿ ಇದು ನಡಲ್ರಿ ನಿಮ್ಗೆ ಸಾದಸ್ಟೇರಿಂಗ
ನಾಡಿಯಲ್ರೀ ಅವ ತಿರುವಕ ಮಾಡಲ್ಲಕ ಹೊಲ ಗಿಲಾ
ಅದೇ ರೀ
ಹ್ಮ
ಅದಕ್ಕ ಮತ್ ನೀವ್ ಸಾಧ ಸ್ಟೇರಿಂಗ್ ತೊಗೊಂಡ್ರೆ ನಡೆಯಲ್ಲ ಹೊಲ್ದ ಓಟಾ ಪರ್ ಸ್ಟೇರಿಂಗ್ ಆದ್ರ ಯಾಕಂದ್ರ ಅದ ಪೂರಾ ಲೂಸ್ ಇರ್ತ್ರಿ ಹಾ ರೀ ನೀ ಹೆಂಗಾರ ಯೂಸ್ ಮಾಡ್ರಿ ಅದು
ಅಲ್ರಿ ಈಗ ಇಕ್ಮ್ಗಿ ಚಲೋ ರೀ ಎಷ್ಟು ಇತ್ತ ರೀ ಫೀಲ್ಡ್ ವರ್ಕಿಂಗ್
ನೋಡ್ರಿ ಎಫ್ ಈ ಎವರೇಜ್ ಚಲೋ ಆದ್ರಿ ಗಾಡಿ ಎಕ್ಸಿ ಎಕ್ಸಿ ಇದು ಈ ರೂಟ್ ರೋಟವೆಡೆಂಗತಂದ್ರೆ ಎಕ್ಸ್ಟಿನೇ ತೊರು ನೀವು
ಮತ್ತ ಈನ್ನೊಂದು ಯಾವಾದ ಆದಂದಲ್ರಿ ಅದ್ರಾಗೆ
ಮತ್ತ ಅ ದೊಡ್ಡಗಾಡ್ರಿ ಮತ್ತ ಎಕ್ ಎಕ್ಸ್ಟಿಕ್ ಇಂತ ದೊಡದ್ರಿ ಅ
ಹೊಲಕ್ಕೆ ದೊಡ ಗಾಡ್ನೆ ಬೇಕ್ರೀ ಹೊಲಕ್ಕೆ ಕೆಲ್ಸ ಗಿಲ್ಸ ಬಾಳ ಇರ್ತ ರೀ
ಸರಿ ಎಕ್ಸ್ಚೇಂಜ್ ಮಾಡಿಬಿಡ್ರಿ ಅಂದ್ರೆ ಎಕ್ಸ್ಚೇಂಜ್ಮಾಡ್ರಿ ಯಾಕಂದ್ರ ಸುಮಂದ್ರ ನಿಮ್ಗೆ ತೋಡೋದ್ರ ಬಿ ಏನು ಕಂಡ್ ಬರಲ್ರರಿ ಅದನ್ನು ಮೈಲೇಜ್ ಆದ್ರಿ ಅದರಾಗ್ಬಿ ಸದಾ ಸ್ಟೇರಿಂಗ್ ನಾಗ ಪವರ್ ಸ್ಟೇ
ಅಲ್ರಿ ಪವರ ಸ್ಟೇರಿಂಗ ಮತಾನಿವ್ ಪವರ ಸ್ಟೇರಿಂಗ ನ ಚಲೋಂ ತ್ರಿ ಹೊಲ್ದಾಗ ಅದ ಮತ್ ಪವರ್ ಸ್ಟೇರಿಂಗ್ ಅದ ಅದೇನ್ ರೀ ಎಕ್ಸಾಮ್
ಅದೇ ಎಂಟು ಚಿಲ್ಲರ್ ಬುಳತ್ರಿ ಏಳ್ ಚಿಲ್ಲರ್ ಬುಳತ್ತಿ
ಸರಿ ಆಯ್ತು ಅದೇ ಇರ್ಲಕ್ರೀ ನೀ ಹೊಲ್ದಾಗ ರೂಟ್ರು ಗಿ ಟ್ರ ರೋ ಟ್ರ ಕೊಡುತ್ತೀರೇನ್ರಿ
ಸರ ಮತ್ ನೀವು ರೂಡ್ರ್ ತಗೋಬೇಕಾದ್ರೆ ರೂಡ್ ಮತ್ವವು ಬೆರೆದತಗೋಬೇಕು ನಿಮ್ ಮತ್ತತ್ ಅದ್ ಮತ್ ಚಾರ್ಜ್ ಆತ್ರಿ ಅದ್ ಚಾರ್ಜ್ ಆತ್ರಿ ಮತ್ತ
ಸ
ಕೊಡ ನೀವು ತರ್ಸಕ ಕೊಡ ಅಂದ್ರ ತರ್ಸ ಕೊಡ್ತತಿವ್ರಿ ನಾವುಗಳು ನಿಮಗೆ ಮತ್ತತ್ ನೀವ ಮ ನೀವು ಕಡೆ ಕ್ ನೋಕೋತೀವಿ
ಇಲ್ರಿ ನಿಮ್ಮೇ ವೆ ಸ್ವಲ್ಪ ನೀವು ಒಂದು ಆ ರೊಕ್ಕ ಹೆಚ್ಚ ಕಮ್ಮಿ ಮಾಡಿ ತರ್ಸ್ಕೊಡತನ ಅಂದ್ರ ಮತ್ತ ನೀವು ಹೇಳ್ಬಿಡ್ರಿ ನೀ
ತರಿಸಿಕೊಡು ಅಂತಂದ್ರ ತರಿಸಿ ಕೊಡ್ತೀನಿ ಡ್ರಿ ನಾಯೆನ್ ಅದೇ ಇಂಜನ್ ಕ ಹಾಕೊಂಡ್ ಕೇರಿ ಅದೇ ರೂಟ್ರ ಹಾಕೊಂಡ್ ಹೋಗ್ಬಿಡ್ರಿ ಅವತ್ತ ನೀ
ಸರಿ ಅದು ಅದೇನ್ರೀ ಪ್ರೈಜ್
ಯಾವದ್ರಿ
ರೋ ಟ್ ಟ್ರಿ
ರೂಟ್ರ ಅದ ಹೇಳತ್ನಲ್ರಿ ಅದ ಪ್ರೈಸ್ ನೋಡಿ ಕೇಳಕ್ಕೆರಂ ದ್ರ ಅದು ನೀನಗ ಹಾಕ ಮಾತಾಡ್ತನ್ರದು ಈಗ ಇದು ನಮ್ ಗಾಡಿದಷ್ಟೇ ಮಾಹಿತಿ ಆದ್ರ ಈಗ ಹ್ಮ ಅದ ಒಂದು ಕೇಳ್ಕೇತನ್ ರ ಅವರು ರೂಟರ್ ರೂಟರ್ ಮಾರರಿಗೆ ಫೋನ್ ಹಸ್ತನ್ ರಿ ಅವ್ರಿಗೆ ಅವ ರೀ ಫೋನ್ ಚಿ ಕೇಳಿಕೇಂದ್ರ ಕೇ ನಿಮ್ಗೆ ಹೇಳ್ತನಿ ಯಾಕಂದ್ರೆ ಇದು ನಮ್ ರೂ ಅಷ್ಟೊಂದು ಮಾಹಿತಿ ಇಲ್ಲ ಹ ಇದು ಇಂಜನದ ಏನ ನ್ ಮ ತರಂಬರಿ ಈಗ
ಚೇಂಜ್ ಅಂತ ಬರ್ತ ಎಸ್ ಫ್ರಿ ಕೊಡ್ತರ ನೀವು ಅಲ್ಲಿ ಚೇಂಜ್
ನಾ ಹ
ಅದಾದ್ಮೇಲೆ ಈ ಸರಿ ಐಲಿಗ್ ನಾ ರೋಕ್ಕ ಕೊಡಬೇಕ ಏನ್ರೀ ಎಲ್ಲಾ ಫ್ರೀ ಇದಾಗ
ಮತ್ತ ನೀವು ರೊಕ್ಕ ಕೊಡಬೇಕ್ರೀ ನಮ ಮಾಡದ್ ಬಂತು ಆಮೇಲೆ ಎಲ್ಲಾ ನಮ್ ಮೆಕ್ಯಾನಿಕ್ ಬಂದು ನಿಮ್ ನಿಮ್ ಬೇಕಾದ್ರ ನೀವು ಇಲ್ಲಿ ಶೋರೂಮ್ ಬರ್ತೀರ ಶೋರೂಮ್ ಬರ್ರರಿ ಇಲ್ಲ ನಾನನ್ ನು ್ ಮ ಜಾಗದ ಬಲ್ಲೇ ಮಾಡಚೆಂದಂದ್ರ ನೀವು ನಾವ್ ಲ್ ಲ್ದು ಕೊ ವ್ರ ಇಲ್ಲಿಂದ ಏನಾದ್ರೂ ರೇಟ್ ಅದ ನೀವು ಪೇ ಮಾಡ್ಬೇಕುದ್ರೆ ಅಷ್ಟೆ ೈಲಂದು ಫಿಲ್ಟರ್ ಇಲ್ರರಿ ನಾವ್ ಮೆಕ್ಯಾನಿಕ್ ಕಳಸ್ತರರಿ
ಮೆಕೆಾನಕ್ ಬರ್ತ ಸರ
ಅಂದ್ರೆ್ನಿಗೆ ಪೆಟ್ರೋಲ್ ಅಷ್ಟೇ ಕೊಡ್ ಹಬೇಕಿ ಅಷ್ಟ ಹಾ ಪೆಟ್ರೋಲ್ ತಂದು ಕೊಡಬದು ಯಾಕಂದ್ರ ಅವ ಬರ್ತಾನಲ್ರಿ ಈಗ ಗಾಡಿ ಪೆಟ್ರೋಲ್ ನೀವ ಇಲ್ಲಿಗ ಎಷ್ಟ ರೊಕ್ಕ ಕೊಡ್ತೀರಿ ಮಾಡ ಒಂದು ಕೊಡಲ್ರಿ ಹಂಗಾಗಿ ಅದು ಒಂದು ಕೊಡ್ರಿ ಸಾಕಷ್ಟು ಅದ ಐಲ್ಲಿಂದು ಕ್ಯಾಾಜುವಲ್ ಆಗಿ ಈ ಕ್ಯಾಾಜಲ್ ಆಗಿ ಐಲ್ಲಿಂದ ಎಲ್ಲರೂ ಕೊಡ್ತಾರೀ
ಹೌದ ರೀ
ಒಬ್ಬೊಬ್ರು ಏನ್ ಮಾಡ್ತಾರೀ ಮಾಡುದು ಇ ಇದು ಅಂತ ಹೇಳ್ಕರಿಿಂದ ಎದುರಸ್ತಾರೀ ಅವ್ರಿಗೆ ನಾವ್ ಹಂಗಿಲ್ರಿ ನಾವ್ ಫಸ್ಟ್ಿಗೆ ಕೆಳಸ ಇರ್ತದು ಏನು ಕೇಳೋಂಗಿಲ್ಲ ಅಂತ
ಹ್ಮ್ ಹ್ಮ್
ಅ
ಈಗ ನಾವು ಎಕ್ಸ್ ಎಂ ಮಂದಿರ ಸರ್ ಅೇರ್ಲಾಕೀ ಈಗ ಡೌನ್ ಪೇಮೆಂಟ್ ಏ ಕಟ್ಟಬೇಕೀ ನಾವು ಲೋನ್ ಮಾಡ್ಸ ಮಾಡಿ ನಾವ
ಲೋನ್ ಮಾಡ್ತರಿ
ಹಾ ಸರ್
ರ ದುಡ್ಡು ಎಷ್ಟ ಅದಾವ್ರಿ ಇವಾಗ
ಸರಿ ದುಡ್ಡ ಅಲ್ರರಿ ನಿಮ್ದ ಒಂದು ಇರದಲ್ರಿ ಅದ ಡೌನ್ ಪೇಮೆಂಟ್ ಎಷ್ಟು ಕಟ್ಬೇಕಂತ
ನಮ್ಗೆ ನ್ೀ ನಾವು ಒಂದ್ ಹತ್ತು ಸಾವಿರ ಕಟ್ಟ್ರನ ಕೊಡ್ತೀವ್ರ
ಹತ ಸಾವ್ರ ಕಡರು ಕೊಡ್ತೀರ ಸಿರ್
ಹ್ಮ್ ಹತ್ತು ಸಾವಿರ ಕಟ್ಟ ರೂಪಿ ಕೊಡ್ತತಿವರಿ ಮತ್ತತ್ ಆಮೇಲೆ ನಿಮ್ ಲೋನ್ ಬಡ್ಡಿ ಜಾಸ್ತಿ ಆತರ ಅದು
ನಾವವು್ ಸರ ಎಲ್ಲಿನ ನಾವು ಅಲ್ಲಿಲ್ಲಿ ಸಾಲ ಮಾಡಿ ಬ್ಯಾಂಕ ಅಲ್ಲಿ
ಹ್ಮ್ ನಾಕ್ ಲಕ್ಷ ಲಕ್ಷ ಕಟುರ್ ನಿಮ್ಗ ಒಳ್ಳೇದ್ರಿ ಹ ನೀವ ಎಸ್ ಟ ಅಮೌಂಟ್ ಜಾಸ್ತಿ ಕಟೇತಿರಿ ಅಷ್ಟ ನಿಮ ಬಡ್ ಕಮ ಬೀಳ್ತದ ಆಮೇಾಲ ನಿಮ್ಗ ಲಾಭನ ಇರ್ತದ್ರಿ ಯಾಕಂತ ಕೇಳ್ರಿ ಈಗ ನೀವ ಎಷ್ಟು ಕಮ್ಮಿ ದುಡ್ಡು ಕಟ್ತೀರಿ ಅದಕ್ ಬಡ್ಡಿ ಜಾಸ್ತಿ ಆಗ್ತಾರೆ ಈಗ ನೀವ ಎಷ್ಟು ದುಡ್ಡು ಜಾಸ್ತಿ ಕಟತಿರಿ ಬಡ್ಡಿ ಕಮ ಬರುತ್ತೆ ಹಾ ರೀ ಈಗ ನೀವು ಈ ಗಾಡಿ ದೊಡ್ಡ ತಗೊಂಡ್ರಿ ಅಂತಂದ್ರ ಅಮೌಂಟ್ ಜಾಸ್ತಿ ಇರ್ತರಿ ಅದೇ ಎಫ್ಿ ತಗೊಂಡ್ರಿ ಅಂತಂದ್ರೆ ಕಮ್ಮಿ ಬಿಳತ
ಲತಾ ಸರ್ ಗೊತ್ತಿದ್ದಲ್ಲಿ
ಹ್ಮ ಅದಿಕ್ಕೆ ಅದಿ ಹ ಅದೇ ರೀ ಎಕ್ಸಾಮ್ ತೊಗ್ಬಿಡ್ರಿ ಸುಮ್ ಎಕ್ಸಾಮ್ ಮ ಹತದ
ಅದ ಅದ ರ ಮ ಅದ ಇರ್ಲ್ರೀ ನಾ ಯಾವಾಗ ಬರಾಮ ಸರ್ವು
ನೀವ ಏನ್ ಬುಕ್ ತೂರಿ ಅನ್ನ ಸೀದಾ ಬಂದ್ ಡೈರೆಕ್ಟ್ ಆಗಿ ತಗೊಂಡ ಹೋಗ್ಬಿಡ್ತರಿ
ನಿಮ್ಮ ನೀವು ಈಗ ಏನ್ ನಡ
ಸರ ನೀ ನೀವು ಬುಕ್ ಮಾಡಂಗ ನಂಬಲ್ಲಿ ಸ್ಟಾಕ್ ಇಲ್ರಿೀ ಈಗ ಸದ್ಯಾಗ
ಅ ಎಟ ಹತ್ತಿದ್ರೆ ಬುಕ್ ಮಾಡಬೇಕು
ಇಲ್ರರಿ ಈಗ ನಾವನ್ ಆಡ್ರ ಹಾಕೇವ್ರಿ ಹಾ ಆಡ್ರ ರಿ ಆರ್ಡ್ರ ಅಲ್ಲಿ ಮ್ಯಾಗ್ಪ್ಲೈಬೇಕಲ್ ಪೈಲ ಅದ್ ಅಪ್ಲೈ ಆದ್ಮೇಲೆ ಅವ್ರು ಯಸ್ ಗಾಡಿ ಕಳಸ್ತಾರ ನೋಡ್ತೇನ್ೀ ನಾನ
ಹೌದ ಹೌದು್ರ
ಸರಿ ಒಂದು ಎಲ್ಲ ಮಾತಾಡ ಹ ಅದೇ ರೀ ಕಳಿಸಿದ್ರ ಅಂತಂದ್ರೆ ನಿಮ್ಗ ಯಾಸ್್ದು ಹೇಳ್ತಿಲ್ಲ ನಾನು
ಸರ್ ನಾವು ಬುಕ್ ಮಾಡಿಬಿಡ್ತೀವಿ ಸರ್ ಅದ ಅ ಕಲರ್ ಏನೇನ್ ಕಲರ್ ಸರ್ ಅದ್ರೊಳಗೆ
ಹ ರೆಡ್ಡೊಂದಾದ್ರಿ
ರೆಡ್ರಿ ಮತ್ತ ಹ್ಮ್ ನಮ್ಮ್ರ ಎಡ್ಡ ಇರ್ಲಕ್ರೀ
ರೆಡ್ ಬೇಕ ರೀ ಆಯ್ತ್ು ರೀ ನೀವು ಯಾವಾಗ ನೀವು ಬಂದ ಮ್ಯಾಲ ನೀವು್ ಕಲರ್ಗೆಲ್ಲರ್ ಚೋಯ್ಸ್ ಮಾಡ್ಕೊಂಡ್ ಹೋರಿ ನೀವ ಯಾವ್ ಕಲರ್ ಅ ಆ ಕಲರ್ ಬುಕ್ ಮಾಡಾಮಗೆ
ಈ ಸರ್ ನಂಬರ್ ಪ್ಲೇಟ್ ಇರ್ತ್ತಲ್ರರಿ ಅದು ನಾವವು ಇಳ್ದಂಗಗೆ ಬರ್ತೇನ್ರೀ ಅ
ನೀವು ಇಗ್ ನಾವು ಗೌರ್ಮೆಂಟ್ ಕಡ್ಲೆ ಚನ್ ಏನ್ ಕೊಡ್ಸ್ಬೇಕು ಅದು ಕೊಡಸ್ತತಿವ್ರೀ ನೀವ್ ಚಾಯ್ಸಿಂಗ್ ನಂಬರ್ ಬೇಕಂತ ಅಂದ್ರ ಮತ್ ನೀವು ಅಮೌಂಟ್ ಪೇ ಮಾಡ್ಬೇಕತ್ರಿ ಅದುಕ್
ಅದೇಟಾ ಆದತ್ರಿ ಅಮೌಂ
ಅದು ನಂಬರ್ ಮೇಲೆ ಹೋತದ್ರಿ
ನಂಬರ್ ಮೇಲೆ ರಿ ಹ
ನಂಬರ್ ತೋತ್ರಿ ಹಂಗ್ ನಂಬರ್ ಮೇಲೆ ಹ್ತದ್ರೀ ಅದು ಈ ಸುಮ್ಮನೆ ಯಾಕ್ರಿ ಅದೆಲ್ಲಾ ವೆಸ್ಟ್ ಯಾಕ್ ಮಾಡ್ಕೊತಿರತಿರಿ ಗೌರ್ಮೆಂಟ ದ ನಂಬರ್ ತಗೊಂಡ್ರಿ ಅ ಯಾಕಂದ್ರೆ ಗರ್ಮೆಂಟ್ ತಗೊಂಡ್ರ ಅಂದ್ರ ಆರಾಮ್ ಏನ್ ರೊಕ್ಕ್ ಖರ್ಚ ಮಾಡದ್ರಿಲ್ಲಲ್ಲ ಏನಾಗತಿ ನಿವ್ಗೆ ಉಳತಾಯ ಆಗ್ತಿಲ್ಲ
ಹೌ ಸರ ಬರಬರ ನೀವ ಹೇಳ ಮತ್ತ್ ಕೇಳ್ತೇನ್ರೀ ನಾನ ಮನ್ಯಾಗ
ಹ ಹ್ಮ ಕೇಳ್ಕೋರರಿ ಕೇಳ್ಕೋರಿ ಕೇಳ್ಕೊಂಡ್ ಆರಾಮ್ ನೀವು ಬೇಕಾದ್ರ ಬಂದ್ ಕೀರನ್ ಒಂದ ದಿನ ಬಂದ್
ಬುಕ್ ಮಾ ಬುಕ್ ಮಾಡ್ತಿವಿ ಸರ್ ಎಲ್ಲಾರ ಕರ್ಕಮ್ಮಂದ ನಾವ ನಿಮ್ಗ ಯಾವ ಮಾ ಮಾಹಿತಿ ಅಂತ ಸರ್ ನಾವು ಇನ್ನೊಂದು ತಾಸಬುಡ್ ಹಚ್ಚಬೋದ್ರಾ ನಿಮ್ಗ
ಹಾ ಅಚ್ಚಿರ ಅಚ್ಚರ
ಹ ಸ್ವಲ್ಪ ಆಚ್ಚಚರ್ಯ ಪೂನ ಆಚ್ಚಿದಕೊಂಡ್ ಸ್ವಲ್ಪ ಬರೀ
ಓಕೆ ಸರ್ ಓಕೆ ಹಲೋ
ಹೇಳೀನಿ ಸರ್
ಹಾ ಸರ್ ಆಯ್ತು ಆಯ್ತು